ಹಲೋ ಕೆಲ್ಸಾತದ
ಆರಾಮ
ಆರಾಮಾನೇ
ನಾನ್ ಆರಾಮೇನ್ ನೋಡಿ ಊಟ ಆಯ್ತು
ಊಟ ಆಗೇತ್ ನೋಡುವ ಹ್ಮ ಇಲ್ಲ ಕೆಲ್ಸ ಎಲ್ಲಾ ಆಗೇತಿ ಬುತ್ತಿ ಕಟ್ಟ ಅಂದ್ರ ಅವರು ಬುತ್ತಿ ಕಟ್ಬೇಕ. ಕಂದೆ ಹಂಗೆ ಇಟ್ಟಿ ಎಲ್ಲೋಡಿಂದತ್ನ
ಎಲ್ಲಿ ಹೊಲ್ಕ ಹೊಂಟೀರಿ ಏನ್
ಒನಕ್ ಹೋಗ್ಯಾರ ಯಾರಗ ಅವ ಡ್ರೈವರಿಗೆ ಕಟ್ಬೇಕಂತ ಅದೊಂದ್ ಎರಡ್ ನಿಮಿಷಏ ನಟಿ ಸರಿ ಹ್ಮ್ ತಗೊಂಡ್ ಹೋಗ್ತಾರಂತ ಬಂದವ್ರೀವಿ
ಹ್ಮ ಹಾ ಹಾ
ಹ್ಮ್
ನಾನು ಟೈಮ್ ಆಗಿತ್ತಲ್ಲಾ ಅದಕ್ಕೆ ಏನ ಕತಾಳ ಅಂತೇಳಿ ನಾ ಅನ್ಕೊಂಡೆ
ಇಲ್ಲ ಟೈಮುನ್ ಆಗೇತ ಒಂದ್ ಎರಡ್ ನಿಮಿಷ ಅಂದೆ ಇಲ್ಟನ್ ಮಾಡ್ದ ಎಲ್ ಬಂದ ಮಾಡ್ತಾರೋ
ಕಂಡ ನೋಡಿ ಬಂದು ಊಟ ಮಾಡಿ
ಮಕ್ಕಂಡರಾ
ಹ್ಮ್
ಹ್ಮ.
ಮುಂಜಾನೆ ಬಂದ್ರ ಇವತ್ ಅವ್ರೆ ಅವ್ರಿಗೆ ಜಳಕಾದ ಮಾಡ್ಸ್ಯಾರ ಹುಡಗರ್ಗ ಅವ್ರೆ ಜಾಕಾ ಅದ ಮಾಡ್ಸಿ ಅವ್ರೇ ಮಸಾಜ್ ಆದ್ ಮಾಡಿದ್ರ ತಲಿಗ ನಮ್ಮ ಅಮ್ಮ ಪಾಪ ನೀ ಮಸಾಜ್ ಮಾಡ ಪಪಾ ಮಮ್ಮಿ ಮಾಡದೇ ಇಲ್ಲ ಅಂತ ಹೇಳ
ಹ್ಮ.
ಮಸಾಜ್ ಮಾಡಿದ್ರ ಇಬ್ರಿಗಿ ಎಣ್ಣೆಲೆ ಮಸಾಜ್ ಮಾಡಿ ಜಾಕ ಮಾಡಿಸಿ ಎಲ್ಲ ಬ್ರಷ್ ಮಾಡಸಿ ಊಟ ಮಾಡಸಿದ್ರು ಡ್ರೆಸ್ ಹಾಕಿ ಇರ ಅವ್ರೇ ಮಾಡ್ಯಾರ ಇವತ್ ಒಂದ ತಾಸ ನಂದೊಂದ ತಾಸ ಕೆಲ್ಸ ಅವರೇ ಮಾಡ್ಯಾರ.
ಲೌಡ
ಅ ಅವ್ರ ಮಾಡಿದ್ರು ಮ ಶುಕ್ರಾರ ಇತ್ತಲ ಇವತ್ ತೆಗದಿನಿ. ನಾನೇ ಆಕಿಲ್ಲ ಈ ಯೂನಿಫಾರ್ಮ್ ಮ್ಯಾಲ ಆಕ ಹಾಕಿದ್ರ ಐತಂತೆೇ ಬಿಟ್ಟಿನಿ ನಾನ ಈ ಕಲರ್ ಡ್ರೆಸ್ ಮ್ಯಾಲ ಹೊಂಟರಲ್ಲಾ.
ಇನ್ನ ಯೂನಿಫಾರ್ಮ್ ಕೊಟ್ಟಿಲ್ಲನ.
ಹ್ಮ ನಾಳೆ ಕೊಯ ದಾದ ಸೋಮಾರ ಕೊಡ್ತನ ಅಂದರ ನಾಳೆ ಕೊಡ್ತನ ಅಂದರ ಯಾವಾಗ ಕೊಡ್ತಾರ ಏನೋ ಗೋ
ಅಂದ್ರ ನೀವ ಹೋ ಸೈಜ್ ನೋಡ್ಕ ಬರ್ಬೇಕಲ್ಲ.
ಸೈಜ ಅಲ್ಲ ಈಗ ಆಲ್ರೆಡಿ ಹೇಳಿ ಬಂದೀವಿ ಡ್ರೆಸ್ ಬಂದ ಬರ್ರ ಅಂತ ಹೇಳಾರ ಅವ್ರು. ಅ ಇನ್ಫಾರ್ಮ್ ಮಾಡ್ತೀವ ಅಂದ್ರ ಮೆಸೇಜ್ ಹಾಕ್ನಂದ್ರ ಗ್ರೂಪ್ಪಿಗಿ ಅವ ಡ್ರೆಸ್ ಬಂದ ಗ ಹೋಗ್ಬೇಕು ಸೈಜ್ ತಗೊಂಡಕ ಬರ್ಬೇಕ ಅಟ್ಟೆ ಹುಡುಗರ್ನ ಕರ್ಕೊಂಡಕ
ಅದೆ ಅಂದೆ.
ಹ್ಮ ಅದೇ ಹುಡುಗರನ ಕರ್ಕೊಂಡೆ ಹೋಗ್ಬೇಕ. ಇನ್ನ ಶೂ ತರ್ಬೇಕ ಅವ್ರಿಗಿ ಯೂನಿಫಾರ್ಮ್ ಫರ್ಮ್ ಕೊಡ್ತಾರಲ್ಲಾ ಅದ್ರಗೆ ಸಾಕ್ಸ್ ಕೊಡ್ತಾರಂತ ಸಾಕ್ಸ್ ಕ ಮತ್ತ್ ವೈಟ್ ಬ್ಲಾಕ್ ಶೂ ತರ್ಬೇಕ.
ಹ್ಮ ಹ್ಮ.
ಹ್ಮ ಅದಿಕೆ ಇವ ನಾರ್ಮಲ್ ಇವೇ ಡ್ರೆಸ್ ಮ್ಯಗ ಹೊಂಟ್ರಲ್ಲ ಫೋಟೋ ತೆಗ್ದಿನ ಆದ್ರ ನಿಮ್ಮ ಅಣ್ಣ ಹಾಕಿದ ಸ್ಟೇಟಸ್ಗ ನಾ ಏನ್ ಹಾಕೊಂಡಿಲ್ಲ ಅವಕ ಇನ್ ಫಸ್ಟ್ ಡೇ ಅವೆಲ್ಲ ತಾನ ನಿಮ್ಮ ಅಣ್ಣನೇ ಹಾಕೊಂಡಿದ್ದ ನಾನೇ ಹಾಕಿಲ್ಲ ಯುನಿಫಾರ್ಮ್ ಮೇಲೆ ಹಾಕಿದ್ರ ಆಯತ್ತಂತ ಸುಂಬಿಟ್ಟೆ.
ನೇನಪಮ್ಮ ಹಾಕಿದ್ರ ಚಂದ ಕಾಣತವ.
ಹ್ಮ್ ಯೂನಿಫಾರ್ಮ್ ಕೊಡ್ತಾರ ಇನ್ನ ಬ್ಯಾಗ್ ಕೊಡ್ತಾರ ಅವ್ರಿಗಿ ಈ ನ ಮನೆೇನ ಬ್ಯಾಗ್ ಕೊಟ್ಕಸ್ಲಕತ್ ನೀ ಸದ್ಯ ಸುಮನೆ ಮನ್ಯಾಗ ಕುಂದಿರ್ತಾರ ಇನ್ ಬ್ಯಾಗ್ ಯುನಿಫಾರ್ಮ್ ಅನ್ಕೊಂಡ ಕುಂತನ ಅಂದ್ರ ಅಂತ ಹೇಳಿ
ಹೌದದ ಇರ್ಲಿ ಅತ್ತ
ಹ್ಮ ಸುಮ್ಮ ಮಾನ್ಯನುವೆ ಕೊಟ್ಟ ಕಳಸ್ಲಕತೀನ ಬ್ಯಾಗ ಅದ ಹರದಿದ್ದು ಮತ್ ಹೆಂಗಿದ್ರು ಅವ್ರ ಬ್ಯಾಗ್ ಕೊಡ್ತಾರಲ್ಲ ಅಂತ ಹೇಳಿ ನಾನ್ ಅಷ್ಟೊಂದ ಏನ್ ತಲಿ ಕೆಡಸಕೋಲಿಲ್ಲ ಈಗ ಮತ್ತ ಅವ್ರರಿಬ್ರು ಬ್ಯಾಗ್ ಅಂತ ಅಂದ್ರ ಮತ್ತ ಐದನೂರಪಾಯಿ ಇಲ್ಲಿ ಖರ್ಚ ಮಾಡ್ಲ ಅಂತಕ ನಾನೇ ಅವೇ ಮತ್ ಹೊಲ್ದ ಕಿಸಿಂದ ಅವೇ ಕೊಟ್ಟಿನಿ ಆಕಡೆ ಹ್ಮ್ ಏನ್ ನಾಕೈದು ದಿನಕ್ಕೆ ಹ್ಮ್ ನೆಕ್ಸ್ಟ್ ವರ್ದಾಗ ಕೊಡ್ತಂದಾರಷ್ಟ. ಮಂಗಳವಾರ ಬುಧವಾರ ಕೊಡತ್ನಂದಾರ.
ಹಾ.
ಅದಿಕ್ಕೆ ಸುಮ್ನೆ ಈ ಒಂದ ವಾರಕ್ಕ ಮತ್ತ ಐನೂರ ಪಾಯಿ ಖರ್ಚ ಅದಕ್ ಮಾಡಕಲ್ಲ ಅ ತಗೊಂಡರೆ ಏನ್ ಮಾಡ್ಬೇಕ. ಹೊತ್ತಿಲ್
ಏನ ಸುಮ್ನೆ ಬಿದ್ದು ಇದು ದುಳಾ ತುಂಬತಾವ ಕಡೆ
ರು ಪ್ರೀ ನರ್ಸರಿಗಿ ಎಲ್ ಕೆಜಿ ಯು ಕೆಜಿ ಮುಗೆತನ ಒನ್ನೇ ಕ್ಲಾಸ್ ತನ ಕೊಡ್ತಾರ ಅಂತ ಅವ್ರ ಬ್ಯಾಗ್ ಮತ್ತೆ ಅದಕ್ಕ ಸುಮ್ನೆ ಮತ್ತ ಹೊಸ ತಗೊಂಡ ನ್ ಮಾಡ್ಲಿ ಮತ್ತ ಒನ್ನೇ ಕ್ಲಾಸಗ ಅಡ್ಮಿಷನ್ ಮಾಡಗ ತುಗೊಂಡ್ರ ಆಯ್ತ ಯಾಡ ವರ್ಷ ಅದ್ರಾಗ ಹೋಗ್ಲಿ ಅವ್ರ ಕೊಡ್ತಾರ ಅಂತ ಹೆಂಗಿರ ಯಾಡ್ ವರ್ಷ.
ಹ್ಮ.
ರೊಕ್ಕನೇ ತುಗೊಂಡಿರ್ತಾರಲ್ಲ ಮತ್ತ ಅವರು
ರೋಕಾನ ತಗೊಂಡಿರ್ತ ಕೊಡ್ತಾರತ ಮತ್ತ.
ಹ್ಮ್ ಅದಕ್ಕೆ ಮತ್ತ ಅಲ್ಲಿ ರೊಕ್ಕ ಕೊಡುವ ಇಲ್ಲಿ ರೊಕ್ಕ ಕೊಡುವ ಯದಕ್ ಸುಮ್ನೆ ಅಂತೇಳಿ. ನಾನೇ ತೊಗೋಲಿಲ್ಲ ಇವರೆಲ್ಲ. ತಗೊ್ಬ ಬಿಡು ಒಂದ್ ಅಡ ಏನು ಅಂತಂದ್ರ ಎಂಬ್ ಬಿಡು ಮರ ಅವೈ ಐನೂರು ರೂಪಾಯಿ ಅಂದ್ರ ಅವ್ರಿಗೆ ಅದಕ್ಕನ ಖರ್ಚಗ. ಎದಕರ ಆತಾವ ಬ್ಯಾಡ ಅಂತಂದೆ. ಮತ್ತ ಹುಟ್ಟ ಎಲ್ಲಾ ಬಾಕ್ಸ್ ಬಾಕ್ಸ್ ಹೊಸ ತಗೊಂಡ್ವಿ ಅಂಥಾ. ಅದು ಟಿಫನ್ ಬಾಕ್ಸ್ ಹಾಕದು ಬ್ಯಾಗ್ ತೊಗೊಂಡಿವ ಎಲ್ಲ ಹೊಸದು ತಗೊಂದಿವಿ ಈಗ.
ಹ್ಮ್ ಆ ಟಿಫನ್ ಬಾಕ್ಸ ಬಾಕ್ಸ್ ಬೇಕು ಮತ್ತ.
ಹ್ಮ್ ಆ ಟಿಫನ್ ಬಾಕ್ಸ್ ಹಾಕಾಕೆ ಬೇಕಲ್ಲ. ಹ್ಮ್ ಅದು ಬ. ಬರೇ ಒಬ್ಬ್ರಗ ಏನಂತಂದ್ರರು ನೂರ ಅರವತ್ ರೂಪಾಯಿ ನೂರ ಎಂಬತ್ ರೂಪಾಯಿ ಹೇಳಿದೆ ಒಂದೊಂದಕ್. ಹಾ. ನೂರ ಐವತ್ ನೂರ ಐವತ್ತು ಕೊಡ್ತನ್ಿ ಎ ಮುನ್ನೂರುೂಪಾಯಿ ಹ್ಮ್ ಎರಡು ಮುನ್ನೂರು ರೂಪಾಯಿ ಕೊಡ್ತನ. ಬಾಗಸಿದ್ರು ಮತ್ ಎರಡ್ಸ ಹಿಂಗ ಮೂರ್. ಉದ ತಗೊ್ ಬಂದಾರ ಅಂದ್ರ ಹಿಂಗ ಒಂದ ಉದ್ದಕ್ಕ ಚಪಾತಿ ರೊಟ್ಟಿ ಹಾಕಕ ಎರಡ ಏನಂತ ಒಂದ ಫ್ರೂಟ್ಸ್ ಹಾಕಕ ಒಂದ ಏನಂದ್ರೆ ಪಲ್ಯ ಹಾಕಕ. ಅ್ ಮೂರ್ ಮೂರ್ ಮತ್ ಅವ ಅವತ್ತು ಏನಂತಂದ್ರ ಅವ್ ತ ಟ್ಟೆ ಬರೀ ಮುನ್ನೂರ ಎಂಬತ್ತು ರೂಪಾಯಿ ಒಂದ್ ಸಟ್ಟು. ಅವ ಡಿ ಮಾಡ್ದಾಗ ಅವರು ರ ಕಮ್ಮಿನೇ ಇಲ್ಲ ಅವ್ರ ರೇಟ್.
ಹ್ಮ ಅವು ನಾಗ ಅವು ಒಂದ ಎಂಟಟ್ನೂರು ರೂಪಾಯಿ ಇ ಒಂದ ಮುನ್ನೂರು ಇದೆ ಹನ್ನ ನೂರು ರೂಪಾಯಿ ಬರೀ ಬ್ಯಾಗಿಗಿಗೆ ಹೋಗ್ಯದ. ಬಕ್ಸಗೆ ಬ್ಯಾಗಿಗೆ ಹೋಗ. ಹ್ಮ್ ಮತ್ ಅದನ್ನ ಬಾಟ್ಲಿ ತಗೊಂಡಿಲ್ಲ. ಬ್ಯಾಟ್ಲಿ ತಗೊಂಡಿಲ್ಲ ಬ್ಯಾಟ್ಲಿ ಮನೆಗೆ ಇದು ಈ ಅಂಗ ನೋಡಿ ಓತಿದ್ರಲ್ಲ. ಅವಾಗೇನು ಇರ್ಬೇಕು. ಸದ್ಯಕ್ ಬಿಡು ಆ ಕಡ ಅವೇ ಇರ್ಲಿ ಮತ್ ಯಾವಾಗನ್ ತೋೊಂಡ್ರೈತ್ಂತ ಕಶನ್ ಬಿಟ್ಟಿವ ಮತ್.
ಹ್ಮ್ ಹ್ಮ್. ಡಿ ಮಾರ್ಟಲ್ ಚೆನ್ನಾಗಿರುತ್ತೆ ಬಾಟ್ಲ್ ನಾನುಂದ ಬೆಂಗ್ೂರಿಗೆ ಹೋದ ಅ ಡಿ ಮಾರ್ಟ್. ಬಟಲ್ಲ ತೊಗೊಂಬಂದನ್ ಬಾಟ್ಲ.
ಡಿ ಮಾರ್ಟಅಲ್ಲೇ ಚಲೋ ಇರ್ತಾವ ಅಲ್ಲೆ ಮನೆ ಅಂಗಿಡಿಗೆ ಕೇಳಿದೀವವ. ಒಂದ್ ಬಾಟ್ಲಿಗೆ ಯರ್ನೂರ ಎಂಬತ್ತೇಳುದ. ಯಯ್ ತಲಗಿರಂದ ಐತ್ ನಾಳೆ ಆ ಕಡೆ ಬ್ಯಾಡ್ರಿ ಬಾಟ್ಲಿ ಏನ್ ಬೇಡ ಇದ್ದ್ ಬಾಟ್ಲ್ ಕೊಟ್ಟತ್ ನೀಗ. ಇ ಸದಕ್ಕೆ ಹಾಕ್ಬಾಟ್ಲಿ ಅಂತಕಿಸ ಸುಂಬಧ. ಯ ಲೂಡೂದೆನು ವಜ್ಜಾದೇವತಾಯ ಸಾರ.
ಒಚೆದಾವ ಉಡುಗರು
ವಜ ಅತಾಯ. ಇ ನಮ್ಮೂರಂಗ ಈ ಯಾವದಾರ ಒಂದ್ ಬಾಗ್ ಸಿಗಕ ಬೇಾಗನ್ಯಾಗ ಹಾಕ್ತನಂಗ ಇಿಲ್ಲ ಟಿಫನ್ ಬಾಗ. ಅ ಸೆಪರೇಟ್ ಇಡ್ಬೇಕು ಅದು.
ಹೌದು ಸಪ್ರೇಟ್ ಆಗ್ಬೇಕು.
ಹ್ಮ್ ಅದು ಬ್ಯಾಗ್ ಅದು ಬಾಟ್ಲಿ. ಅದ್ರಾಗ ಊಟ ಅದೊಂದು ಸಪ್ರೇಟ್ ಅದು ಇೊ ಒಂದು ದೊತ್ತಕೊಂಡು ಹೋಗೋದ ಸಪ್ರೇಟ್ ಬ್ಯಾಗ್. ಆ ಬ್ಯಾಗ್ ಹೊತ್ಕೊಂಡ ಹೋಗಿ ಸಾಕನಾತ.
ಉಡುಗರಲ್ಲ.
ಹ್ಮ್. ಬ್ಯಾಗ್ ಹೊತ್ತಕೊಂಡೋಗ ಸಣ್ಣಅತ್ವ ಹುಡುಗುರು.
ಅರ ಬುಕ್ಸ್ ಎಲ್ಲಾ ಜ ಕೊಡ್ತಾರೆ ಅವ ಹುಡುಗರು ಹೆಂಗ.
ಇನ್ನ್ ಬುಕ್ಸ್ ಹಾಕಿಲ್ಲ ಅವ್ರು ಕೊಟ್ಟ ಬುಕ್ಸ್ ಹಾಕಿಲ್ಲನ ಇನ. ಬ್ಯಾಗ್ ಕೊಡ್ತಾರಲಾ ಆಗ ಹಾಕ್ ಕಳ್ಸ್ರಿ ಮೊದ್ಲಿಗ್ ಒಂದ್ ವಾರ ಒಂದ್ ಹದ್ನೈದು ದಿನ ಇದೇ ಹಿಂಗೆ ರೂಢಿ ಆಗ್ಲಿ ಅಂತಕೆ ಸುಮ್ಮನೆ ಮನೆಯಿಂದ ಒಂದ್ ನೋಟ್ ಬುಕ್ ಒಂದು ಸ್ಲೇಟ್ ಹಾಕ್ ಕಟ್ಟ್ರೆ ಕಳ್ಸಿನಿ ಈಗ
ಹ್ಮ್ ಹ್ಮ್
ಮೊದ್ಲು ಮನೆಗೆ ತಂದು ಇದ್ವ ಅಲ್ಲ ತಂದು ಇದ್ದಕ್ಕೇನ್ ಅವ್ರಿಗೆ ಅಕ್ಷರ ಅಭ್ಯಾಸ ಮಾಡ್ಸಿದ್ರಲ್ಲ ಅಲ್ ಸ್ಕೂಲ್ದಾಗ
ಹ್ಮ್ ಹ್ಮ್
ನಿಮಣ್ಣ ಒಂದೊಂದ್ ತರದ ಬಿಟ್ಟಿಗೆ ಡಬಲ್ ಡಬಲ್ ತಂದೆ ಆಕಿಗ್ ಎರಡ್ ಕಾಪಿನಿಗೆ ಎರಡ್ ಕಾಪಿ ಯುನಿಗ್ ಒಂದ್ ಸ್ಲಟ್ಟು ಅಕಿಗೆ ಒಂದ್ ಸ್ಲಟು
ಹುಂ ಹಾ ಹಾ
ಅವತ್ ಒಂದ್ ಹದ್ನೈನೂರು ಖರ್ಚಾಗಾವ ಹೊಸ ಪ್ಲೇಟು ಇಬ್ಬರಿಗ್ ಒಂದೊಂದ್ ಹೊಸ ಪ್ಲೇಟು ಹೂವು ಹಣ್ಣು ಎಲ್ಲಿ ಅಡಿಕಿ ಮತ್ತೇನಂದ್ರು ಎರಡೆರಡು ದೊಡ್ಡ ದೊಡ್ಡ ಕಾಪ್ ಪಿ ಸಣ್ ತರಂಗಾರ ಇಪ್ಪತ್ತು ರೂಪಾಯಿ ಒಮ್ಮಳಿಗೆ ತಂದಾನ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಾಪಿಗಳು ಅವು ಎರಡೆ ಎರಡು ತಂದಾನು ಒಂದೊಂದ್ ತರದ್ ಬುಟ್ಟಿ ಎರಡ್ ಹ ಎರಡ್ ಕಾಪ್ ಪಿ ಒಂದೊಂದು ಒಂದೊಂದ್ ಸ್ಲೇಟ್ ಮತ್ತ ಪೆನ್ಸಿಲ್ ಪೂರ ಬಾಕ್ಸ್ ತಗೊಂಬಂದನ ಮತ್ತ ಇದ ಸೀಸ ಕಡಿದ ಪೂರ ಬಾ ಬಾಕ್ಸೆ ತಗೊಂದ್ ಬಂದನಾ ಕೆತ್ತ ಪೂರ ಬಾಕ್ಸೆ ತಗೊಂಬಂದನ ಹೂ ಬೇಸನ ಅದ್ರಾಗ ಒಂದೊಂದ್ ಹತ್ತ್ತವು
ಹಾಂ ಹಾ ಹಾ
ಒಂದೊಂದ್ ತರ್ತಾರ ಇಲ್ಲೆ ಎಯ್ವ್ವ ನಾನ ಅಂದೆ ನಿನ್ನು ಸಂತೆ ಮಾಡಕ್ ಕಳ್ಸ್ಬೇಕ್ ನೋಡಂದೇನಾ
ಚಲೋ ಮಾಡ್ತಿರ್ತಾರೆ ಬಿಟ್ರ ಅಕಡೆ
ಅವರು ಕೊಡ್ತಾರ ಏನ್ ಅವ್ರು ಕೊಟ್ಟಾರ್ ಈಗ ವರ್ಷ ಅನ್ಗಟ್ಲೆ ಆಗಟ್ ಅವರುನು
ಹ್ಮ್
ಅವರು ಸೀಸ ಕಡ್ಡಿ ಆರ್ ಸೀಸ ಕಡ್ಡಿ ಕೊಡ್ತಾರ ಅಳ್ಸ ಕೊಡ್ತಾರ ಕೆತ್ತವ್ ಕೊಡ್ತಾರ ಯಲ್ಲ ಕೊಟ್ಟ ಅವ್ರುನು
ಅಲ್ಲಿ ಪೂಜೆ ಮಾಡಕ್
ಈಗ ಹಂಗೆ ಇದೆ ಈಗ ಅಂದ್ ಇರ್ಲಿ ಬಿಡು ಏನ್ ಆತದ ಅಂತ ಅಂತಾರ ಅಂದ್ರ ನನ್ ಗಂಡ್ ಕೈನೇ ಅವ್ನಿಗೆ ಹದ್ದಿಲ್ಲ ಬತ್ ಸುಮ್ನ್ ಸೈ ಅಂತ ಹೋಗ ಮಾಡ್ತಾನ ತರಕತ್ ನಂದ್ರ ಇಂದ ನೋಡಲ್ಲ ಮುಂದ ನೋಡಲ್ಲ ಹ್ಮ್
ತರಾಕತ್ನಂದ್ರೆ ಇಂದೆ ನೋಡಲ್ಲ ಮುಂದೆ ನೋಡಲ್ಲ
ಒಬ್ಬಬ್ರು ಹೆಂಗ ಇರ್ತಾರೆ ಗಂಡ್ ಮಕ್ಳ ಅಂತರಮ್ಮ ನೋಡಲ್ಲ ಎಲ್ಲ ಎಲ್ಲ್ ಹೋತವ ಬುಡು ಅಂತ
ಅ ಹದ್ರಾಗಿ ಹುಡುಗೂರು ಸಲಗ ಅಂತ್ರು ಒಂದಚೂರು ಹಿಂದೆ ಮುಂದೆ ನೋಡಲ್ಲ ಅವರು
ಹ್ಮ್ ನಮ್ಮನ್ಯಾಗ ನಂಗೆ ಹುಡುಗರು ಜಿದಾಗ ನೋಡಲ್ಲ ಇಲ್ಲಮ್ಮಗ
ಏನ ನಮ್ಗಾರ ಇಟ್ ಮುಂದ ನೋಡ್ತಿರ್ತಾರ ಆ ಹುಡುಗರು ಗಟ್ಟ ಇಿಂದ ಮುಂದೆ ಮುಂದ ಮುಂದ ನೋಡಲ್ೋಟ
ನಾನೇ ಅಂದೆ ಯಾಗಷ್ಟು ತರಕ್ ಹೋಗಿದ್ದಿಯ ಅಂತಂದೆ ಮತ್ತು ಸಪ್ರೇಟ್ ಅಕ್ಕಿ ಅದು ಅಕ್ಷರಾಭ್ಯಾಸ ಮಾಡ್ಸಕ ಅದೊಂದು ಕೆಜಿ ಅಕ್ಕಿ ಮತ್ತ ಅಕ್ಕಿಯವ ನಡೆ ಕಡೆ ಎಷ್ಟ ಹ್ಮ್ ಅಲ್ ಪೂಜೆ ಮಾಡಸ್ತಾರ ಪೂಜೆ ಮಾಡ್ತಾರ ಅಲ್ಲೆಲ್ಲಾರ್ ಏನಂತಂದ್ರೆ ಅಷ್ಟೆ ಮಾಡ್ಸಿದ್ರ ನಾವು ಇಲ್ಲಿ ಕಂಪಲ್ಸರಿ ಮಾಡ್ತಾರ ಇಲ್ ಎಲ್ಲಾ ಶೃಂಗೇರಿ ವಕೇಶಿಂದ ಪೂಜೆ ಮಾಡಸ್ ಸರ್ ಮಕ್ಳಿಗೆ ಕರ್ಕೊಂಡ್ ಹೋಗಕಿ ಅಕ್ಷರಾಭ್ಯಾಸ ಮಾಡ್ತಾರ
ಹ್ಮ್
ನನ್ಗೂನು ಆಸೆ ಇತ್ತು ಮನವ ಮಾಡ್ಸ್ಬೇಕಕ್ಂತೇಳಿ ಕರಿ ಹೋಗ್ಬೇಕಕ್ಂದ್ರ ನನಗುನು ಶೃಂಗೇರಿದಾಗ ಮಾಡ್ಸ ಹ್ಮ್ ಶೃಂಗೇರದಾಗ ಮಾಡ್ಸ್ಬೇಕು ಇಲ್ಲ ನಮ್ಮ ಮನೆ ದೇವ್ರ ಬಳಿ ಮಾಡ್ಸ್ಬೇಕು ಅನ್ನೋ್ ಆಸೆ ಇತ್ತು ಆಗ್ಲೇ ಇಲ್ಲ ಅದಕ್ಕೆ ಮೊನ್ನೆ ಅವ್ನಿಗೆ ಗುರು ಗುರುಜಿಗೆ ರೊಕ್ಕ ಕೊಟ್ಟು ವ ನಪೆ ಚಂದ ಮಾಡಿ ಕೃಷ್ಣ ಒಿಂದ ಮಂತ್ರಿ ಎಲ್ಲ ಓದಿಬಿಟ್ಟ ಆ ಕಡೆ
ಆ ಆಯ್ತು ಬಿೂಡ ಅ ಕಡಿ
ಹ್ಮ್ ಆ ರೊಕ್ಕ ಕೊಟ್ಟಿವ ಎಲ್ಲಾ ಹೂವು ಹಣ್ಣು ತಂದ ಎಲ್ಲ ತಾಂಬೂಲ ಕೊಡ್ತೀವಿ ಅಂತಾರಲ್ಲಾ ಇಲಿ ಅಡಿಕೆ ಎಲ್ಲಾ ಅವ್ರಿಗೆ ಕೊಟ್ಬಿಟ್ಟೆ ಗುರೂಜಿಗೇ ಅವೇಏನಂತಂದ್ರ ಆ ಹೂಪ ಕೊಟ್ಟದ ಖುಷಿಯಾಗಿ ಚಂದಾಗಿ ಮಂತ್ರ ಓದಿ ಚಂದಾಗಿ ಅವ್ನ ಕೈಲಿ ಅಕ್ಷರ ಅಭ್ಯಾಸ ಮಾಡ್ಸಿದ ಅವನೇ
ಚಲ ಆಯ್ತು ಡ ಅ ಕಡೆಿಗೆ
ಹಾ
ಹ್ಮ
ನಾ ಲಾಸ್ಟ್ ತನ ಸುಮ್ ಕುೂತ್ಬಿಟ್ಟಿದ್ವಿ ಅವ ಎಲ್ಲ ಮಂದಿ ಏನಂತಂದ ನನಗ ನನಗ ನನಗ ನನ್ನಗ ಂತ ಒಂದೇ ಸನ ಅದು ಮಾಡಕತಿದ್ರ ನಿಮ್ಮ್ ಅಣ್ಣೇ ಏನಂತ ಸುಮ್ ಕುೂತ್ಬಿಡ ಲಾಸ್ ನಮ್ಮನ್ನೆನ್ನು ಆ ಆಶೀರ್ವಾದ ಮಾಡ್ಲಾರ್ದವತರನ ಅವ್ರ ಅಂತಂದ್ರ ಸುಮ್ ಕತಿದ್ವಿ ಆಯ್ತು ಇಬ್ಬ್ರಗ ಅಮ್ಮಗ ಮನಗ ಬಾಹಣ್ಣ ಕೊಟ್ಟು ಸಕರೆ ದಪ್ಪ ಸಕ್ರ ಸಕರೆ ಇರ್ತಲ್ಲ ಸಕ್ಕರೆೆ ಕೊಟ್ಟು ಮ್ಯಾಲ ತಲೆ ಮ್ಯಾಲ ಅಕ್ಷತೆ ಹಾಕಿ ಮಂತ್ರ ಓದಿ ಇಬ್ರ ಕೈಲೆ ಅಕ್ಷರ ಹ ಅಂತೇಳಿ ಐದ್ ಸಲ ಒಂದ ಅದ ಬರ ಐದು ವರ್ಷ ಐದ್ ಶಬ್ದ ಹೇಳಳ್ಸಿ ಹ್ಮ್ ಏನ್ಲ ಎಜುಕಷನ್ಲ್ಲ ಬಿಟ್ಟ ನವ ಹೆಂಗಾರೆ ನೆಡೆ ಕರ್ಚೋಲ ಆಯ್ತದೆ
ಅದಕ ಚಲೋ ಹೊಂಟರ್ತಾವ ಮಕ್ಕಳ
ದಾಯ
ಹ್ಮ ಹ್ಮ ನಾವ ಒಂದ ಒಂದ್ ಒಂದ್ ಯರ್ದ ಮೂರ್ ನಿಮಿಷ ಬಿಟ್ ಮಾಡ್ಲವ್ರೀ ಬುತ್ತಿ ಕಟ್ಟಿಗೆಸಿಂದ
ಹ ಸರಿ ಸರಿಷ್ಟ
ಅದ್ ಮಾ ಮಾತಾಡಿಕ ಅಂತ ಮಾಡಿದ್ರೆ ಅದು ಸರಿ ಕೇಳ
ಇಲ್ಲ ಇಲ್ಲ ನೀವು ಮಾಡ ಹೋಗತ್ತ ಆೇಷ್ಟ ಹ್ಮ್ ಹ್ಮ ಹ್ಮ್